ಹಲೋ
ಹಾ ಕೇಳ್ತಾಕ್ಕ
ಎ
ಈಮ್ಮಡ ಕತೆಕ್ಕ
ಚಲ್ಲಪ್ಪಾ ್ಯೂಟಿ ಡ್ಯೂಟಿ
ಹ್ಮ್ ಡ್ಯೂಟಿ ಅಂದ್ರ ಒಂದ್ ದಿನ ರೆಸ್ಟ್ ಮಾಡ್ರಕ್ಕ ಜುನ್ದಾಗ ಏನದ ಆರೋಗ್ಯ ಆರೋಗ್ಯ ಆಗಿರ್ಬೇಕಂದ್ರ ಹೊರ್ಗಡೆ ತಿರುಗಾಡ್ಬೇಕು ಎಲ್ಲಾರ ಪಿಗ್ನಿ ಟ್ರಿಪ್ಪಿಗ್ ಹೋಗ್ಬೇಕಕ್ಕ ಬರೇ ಚಾಯನ್ಂತ ಡ್ಯೂಟಿ ಡ್ಯೂಟಿ ರೊಕ್ಕ ಈ ಅ ಗಳಿಸಿಟ್ಟ ಎಲ್ಲಿಗ್ ಹೋತರಿ
ನಮ್ ಕರ್ಕೊಂಡ ಹೋಗ್ರ ಯಾರ ಆಕತ್ ಮದಲ್ಣ
ನಿಮ್ಮ ಮಾಮ ನೀವು ಹೋಗ್ಬೇಕಕ್ಕ
ಏ ಓ ಅವನಯೇ ಏನ್ ಅಂತಾರಲ್ಲ ಅವ ್ಯೂಟಿಡ್ಯಟಿ ಡೂಟಿ ಅ ಸೈತನ್
ಏನ್ಲಕ್ಕ ಸಂಡೇ ದಿನ ಫ್ರೀ ಮೈಂಡ್ ಇರ್ತಾ ಎಲ್ಲರ ಪ್ರಶಾಂತವಾದ ಸ್ಥಳಗಳಿಗೆ ಎಂತೆಂತ ಮಂತ್ರಾಲಯ ಇನ್ರ ಹೋಗ್ಬೇಕ ಅಂದ್ರ ಮೈಂಡ್ ಪ್ರಶಾ
ನಮ್ಮ ನಮ್ಮ ಸಾಲೆ ಸಟ್ಟಿ ಕೊಡಲಾನ
ಹ್ಮ್ ಮಟ್ಟ ಸೂಟಿನ ಇಲ್ಲ ನಿಮ್ದ ಹಾಸ್ಪಿಟ್ಲ್
ನಮ್ ಹಾಸ್ಪಿಟ್ಲ್ ಸಟ್ಟಲ್ಲ ನಮ್ ಮಕ್ಳ ಶಾಲೆ ಸುಟ್ಟಲ್ಲ ಮತ್ತ ಅಡ್ಮಿನ್ ಚಲಾಗಿ ಅಡ್ಮಿಷನ್ ಮಾಡಿ ಮತ್ತೆ ಅವು ಯಾರ್ು ನೋಡ್ಬೇಕ ಅವದು
ಹೌದೌದು ಏಕು ಅಡ್ಮಿಷನ್ ಇದ್ದುದು ಇದ್ದಂಗ ನಿಮ್ಮ ದಿನಾ ಅಡ್ಮಿಷನ್ ಆತ ದಿನವರ್ಗತ್ತ
ಹ್ಮ್ ಈಗ ನಮ್ಮ ಅಣ್ಣನ್ ಇದು ನಮ್ಮ ಮಾಮ ಅ ಲಿಂಗಸೂರಿಗೆ ಹಾಕ್ಲಕ್ಕ ಹತಾರಣ್ಣ ಏನ್ ಮಾಡ್ಬೇಕ ನಾಳ ಕಷ್ಟಾರ್ಂದ ಹ
ಈ ಅಲ್ಲಕ್ಕ ಊರತ್ ಇದ ಅಲ್ಲ ಆದ್ರ ಒಂದು್ ಬೋಕಲ್
ಹಾ ಇಲ್ಲೇ ಲೋಕಲ್ಗ ಅಂದ್ರ ಅವ್ರದ ಇಷ್ಟ ದಿನ ಶಾಪ್ ಇರುತ್ತೆ ಲಂಗಸೂರ ಆತ ಆಕ್ತಾರಪ್ಪ ಹ ಮ್ಯಾನೇಜರ್ ಸೀಟ್ ಕೊಟ್ಟಲ್ಸ ನಾವ ಸಿಕ್ಕ
ಹ್ಮ್ ಹ್ಮ್ ನೀನ್ ಆ ಕಡೆ ಹತ ಅಾನಕ್ಕ
ಹ್ಮ್ ಹೋಗ್ಬೇಕು ಫಸ್ಟ್ ಒಂದ್ ತಿಂಗಂಗಳ ಇದ್ದ ನೋಡಿ ಬರ ಅಂತನೆ ಆಮೇಲಿ
ಹ್ಮ್ ಟದಕ ಶ್ಯಾಲರಿ ನಿಮ್ಮ ಮಾಮಾಗ
ಹ್ಮ್ ಟ್ವೆಂಟಿ ಫೈವ್ ಏನ್ ಇರ್ಬೇಕು
ಅ ಜೋರತ್ ಉಡಾಕ್ಕ ನಿಮ ನಿಮದ ಅಲ್ಲ ನಿಮ್ಮದೊಂದ್ ಹದ್ನೈದು ಅದು ನಿಮ್ಮ ಮಾಮಂದ ಒಂದಿಪ್ ಇಪ್ಪತ್ತಐತ್ ಆ ಕಡೆ ಈ ಕಡೆ ಮಾಡಿ ನಲ್ವತ್ ಮಾಡ್ತರಿ ಹ್ಮ್
ಎಂಟು ಕೊಡ್ತಾರೆ ಎಲ್ಲಿ ಕೊಡ್ತ
ಹ್ಮ್ ಹ್ಮ್ ಎಂ ಸಾಗರನು ಇಲ್ಲ ಎಷ್ಟ್ ಕೊಡದ್ರಕ್ಕ ನಮ್ ಮಡ ಕಲ್ದಾಗ
ಅಲ್ಲಿ ನಾಕ
ನಾಕ ಎಲ್ಲಾ ಎರಡ ಕಡೆ ಶಿಫ್ಟ್ ಮಾಡತಿದ್ದಿಲ್ಲ ಯ ಕಡೆ ಈ ಕಡೆ ಗ್ಲುೂಕೋಸ್ನು ಇದು ಮಾಡತತಿ ಈಕಡೆ ಮೆಡಿಕಲ್ ಮಾಡತತಿ ಅವಾಗ
ಹ ಅದನ್ನ ಐವತ್ತು ರೂಪಾಯಿ ಅದು ನಾನಾಗಿ ಅಮೌಂಟ್ ಕೊಡಕ್ ಹೋಗಿದ್ನಂದ್ರ ಕೊಡ್ತಿದ್ರ ಐವತ್ತು ರೂಪಾಯಿ ಇಲ್ಲಾಂದ್ರೆ ಕೊಡ್ತದಿಲ್ಲ.
ಹ್ಮ್ ಹ್ಮ್ ಅವ ಡಾಕ್ಟರ್ ಹೌದು ಹಿಂಗ ಸಣ್ಣ ನೋಡ್ರಂಗ ಐವತ್ತು ರೂಪಾಯಿ ಕೊಡ್ತಾನ ಬರೀ ಇನ್ನೋವರಿಗ ಇಸ್ಕೊಂಡಿಲ್ವಣ ಇವತ್ತ ಪೆಟ್ರೋಲ್ ಆಗಿತ್ತು ಅಲ್ಲಿತಾನ ಆಟ ಇದ್ ಕೊಟ್ಟ ಬಂದಿ ಐತ್ತು ರೂಪಾಯಿ ಕೊಡ ನೋರಿ ಸರ್ ಐವತ್ತು ರೂಪಾಯಿ ನಾ ದೊಡ್ಡದ್ ಮೆ
ಹ್ಮ್ ಅದನ ಕಡೆ ಬೇಸ ಯಾರ ಬಸುಮ್ ಡ್ಯೂಟಿ ಬಿೂಡ ಚಲೋದ ಅಂದ್ರೆ ಆಮೇಲ
ಏ ರಮೋಸ್ಥಾನಕ್ ಇವತ್ತಾ ಹಿಂಗೆ ಒಂದು ಪಾರ್ಸಲ್ ಬಸ್ಸಲ್ಲಿ ಇಡಕ್ ಹೋಗಿದ್ವಿ ಬಸ್ ಸ್ಟಾಂಡ್ ಮೇಡಮ್ ಕೌಂಟರ್ ದಾಗ ಅವಡ ಕಿಗಿ ಬಸ್ ಕೇಳಕೈತಿ ನಾ ಮೂರವರೆಗ ಐತಿನ್ರರಿ ಬಸ್ಸ ನಂಬಲ್ಲಿ ಅದ ಎಂಟ್ರಿ ಆಗಲ್ಲ. ಅಲ್ಲೇ ನಿಂದ ನೋಡ್ ಹೋಗಂತ
ಬಂದ ಬೈತ ಬೈದ ಬಿಟ್ಟ ಮೇಡಮಗ
ಹ್ಮ.
ಆದ್ರೂ ಒಳ್ಳೆ ಮನುಷ್ಯನಕ್ಕ ಡಾಕ್ಟರ್.
ನೋಡ್ ಹ್ಮ್ ಎಲ್ ಮಾಡ್ತನಾನ ಆ ಮೊನ್ನೆ ನಮ್ಮ ಅಣ್ಣಗ ಆರಾಮಿಲ್ಲ. ಸೇನಲ್ಲಣ್ಣ
ಹ್ಮ್.
ಹ ಆವಾ ಶಿವಕುಮಾರ್. ಸರ್ ಡಾಕ್ಟರ್ ಅವರು ಅಲ್ಲಿಗೆ ಅವ ಕ್ಲಿನಿಕ್ ಬಾಕಂಗಿ ಸಳಿದ್ರಾರ ಅಲ್ಲಿ ಗುಲ್ಬರ್ಗ್ ಹೋಗಿದ್ವಣ್ಣ.
ಹ್ಮ್.
ಓ ಕೆೆ ಸಿ ಮತ್ ಅಮೆಗೆ ಯ ಎರಡ ಟೆಸ್ಟಿಗೆ ಹತ್ತು ಸಾವಿರ ರೂಪಾಯಿ ಅಣ
ಹ್ಮ್.
ಅದೇನ ಎಂಡಸ್ಕೋಪ ಇನ್ನೊಂದ್ ಯಾವ್ದ ಸ್ಕೋಪ್ ಇತ್ತು ಎಂಡಸ್ಕೋಪ್ ಇನ್ನೊಂದ್ ಯಾವ್ದ ಸ್ಕೋಪ್ ಅಂದ್ರ ಅಥ ಬಾಳ್ ನಮ್ಮ್ ಅಣ್ಣ ಹುಟಕ ತಿನ್ಂತಿಂದವಳು.
ಹ್ಮ್ ಹ್ಮ್.
ಅದಕ್ಕಾಗಿ ಅದು ಬಾಯಿ ಒಳಗ ಒಂದ್ ಪೈಪ್ ಆಗ್ತಾರಂತ. ಎಲ್ಲಾ ಚೆಕ್ ಮಾಡ್ತಾರ ಅಂತ.
ಹ್ಮ್.
ಇನ್ನು ಒಂದು ಅಂದ್ರ ಹಿಂಗ ಅದಗ ಅವ ಬಿಳಿ ರಕ್ತ ಕಣಗಳು ಕಡಿಮ ಇದ್ವಲ್ಲಣ್ಣ ಒಬ್ರೊಬ್ಬ್ರ ಬಿಳಿ ರಕ್ತ ಕಡಿಮಿದ್ರ ಅವ ಬ್ಲಯಾಕ್ ಕಲರ್ ಸ್ಟೋಲ್ ಅದು ಆಗ್ತಿರ್ತಣ.
ಹ್ಮ್ ಹ್ಮ್.
ಹ್ಮ್ ಅದ್ರಿಂದ ಮೂಲವೇಧಿ ಬರೋ ಚಾನ್ಸಸ್ ಇರ್ತದ. ಅಂತಗ್ಗಸ ಅದು ಒಳಗ ಬೋಷನ್ ಮಾಡದಕ ಅಲ್ಲೇ ಒಂದ ಹಟಿ ಹಾಕಿದ್ ಮಾಡ್ತಾರಣ್ಣ. ಅವವು ಎರಡು ಟೆಸ್ಿಗೆ ಹತ್ತು ಸಾವಿರ ಪ್ಪೆ
ಹ್ಮ್
ಮತ್ತೆ ಕಣಕ ಬ್ಲಡ್ ಟೆಸ್ಟ್ ಚಗಿ ಒಂದು ಅವೊಂದ ಅ ಅವದರದೊಂದು ಎರಡ್ ಮೂರ್ ಸಾವಿರ ರೂಪಾಯಿ ಆಯ್ತಣ ಇದೊಂದು ಮತ್ತ ಆಮೇ ಇನ್ನೊಂದು ಸ್ಕ್ಯಾನಿಂಗ್ ಬರ್ದ್ರೆ ಒಟ್ಟಿದು ಅದು ಒಂದು ಅದಂದು ಸ್ಕ್ಯಾನಿಂಗ್ ಒಟು ಮಾಡ್ಸ್ಕೊ ಬರಕ್ಕೆ ಸಾಯಂಕಾಲ ಐದು ಗಂಟೆ ಆಯ್ತಡ ಅಲ್ಲಿ ತಗದ್ರ ನಾನು ನಮ್ಮ್ವನಮ್ಮ ಮಣ್ಣಸರ ಕುಪ್ಪಸೆ ಬಟ್ಟ ಊಟ ಮಾಡಿಲ್ಲ ಹಂಗೆ ನಮ ನಾ ಗಂಟೆ ಕ್ದೀವಿ ಅವ ಅಂದ್ರೆ ನಮ್ಮ ಮನ ಜಲ್ಲಿ ಎದರಲ್ಲ ಅಥ ಹಿಂಗ ಮನೆಾಗದಂದ್ರ ಆ ಮುಂಜಲು ಮುಂೆ ಎಷ್ಟು ಕದತಾರ ಒಂದುಕ್ಕ ಇಲ್ಲಾಂದ ಹನ್ನೆಡುಕ್ಕ ಹನ್ನೊಂದುಕ್ಕ ಇದೇ ತಾನದ
ಹ್ಮ್ ಹ್ಮ್
ನಾನ್ ಹಂಗೆ ಮಾಡ್ತಾಳ ಮನೆಗ ಇದನ ಅಂದ ಜಲ್ಲಿ ಎದರಲ್ಲ ನ
ಹ್ಮ್ ಹ್ಮ್ ಅಂದ್ರೆ ಎಷ್ಟ ಅಲ್ಲಕ್ಕ ಬಿಲ್ ಗಿಲ್ ಕಡಿಮ ಮಾಡಿ ನೆಲ್ಸಲ್್ದು
ಆಣ
ಬಿಲ್ ಅಲ್ಲಿ ಈಗ ಇದಕ್ಕೂ ಇದ ಗಲ್ಬುರ್ಗಕ್ಕಾ
ಕಡಿಮ್ ಮಾಡ್ಲಿಲ್ಲಣ್ಣ ಅ್ ಇದು ಪಫಸ್ಟ್ ಆಯ್ತ ರಿಪೋರ್ಟ್ ಎಲ್ಲಾ ನಾರ್ಮಲ್ ಅವ ಅಂತ ಇದ್ರರು ಎಲ್ಲಾ ಕಾಮಣಿನ ನಮ್ ಸರೆ ಪಾಪ ಇಲ್ಲಿ ಕಡಿಮ್ ಮಾಡ್ಯಾರ ಅವ್ರು ಹೆಚ್ ಬಿ ಒಂದೇ ಕಡಿಮ ಇದ್ ಸಲಕ ಬಾಟ್ಲಿ ಏರ್ಸ ಎರಡ್ ಪಾಕೆಟ್ ಏರ್ಸ ಬಂದ್ಬಿಟ್ಟ ನ ಫಸ್ಟ್ ಒಂದ್ಿನ ಏ ಆಮೇಲೆ ಒಂದ್ಿನ ಬಿಟ್ಟ ಮತ್ತೆ ಒಂದ್ ದಿನ ಏರಿಸಸ್ತೀವಿ ಅಂತಂಗಂಗ ಅಂದ್ರ ಆಯ್ತು ಅಡ್ಮಿಟ್ ಇರ್ಬೇಕಂತ ಂದ್ರ ಸರಿ ಅಂತಂದಸ ಅ ಅವತ್ತ್ತೊಂದ ದಿವಸ ಇದ್ದು ಅಡ್ಮಿಟ್ ಮರ್ದಿನ ಮತ್ತೆ ಮೂರ್ ದಿನ ಆಂಟಿಬಯೋಟಿಕ್ ಕೊಟ್ಟರು ಆಂಟಿಬಯಟಿಕ್ ಮಾಡ ಹಗೆ ಆಂಟಿಬಯಟಿಕ್ ಮಾಡ್ತದ್ರು ಹ ಆಮೇಲೆ ಮತ್ತೆ ಮಿನ ಬ್ಲಡ್ ಅವಾಗ ಮತ್ತೆ ಬ್ಲಡ್ ಟೆಸ್ಟ್ ಅವಕ್ಕೂ ಬ್ಲಡ್ ಗ್ರೂಪ್ ಮತ್ತೆ ಎಚ್ ಐ ವಿ ಏನೇನ ಟೆಸ್ಟ್ ಅದು ಒಂದು ಕಡೆ ಸಪ್ರಟ್ ಟೆಸ್ಟ್ ಮಾಡಿದ್ರ
ಹ್ಮ್
ಮತ್ತ ಆಮೇಲೆ ನಾವು ಮತ್ತೆ ಹ ದಿನ ಬ್ಲಡ್ ತಂದ್ ಹಚ್ಚಿ ಮ ಅವತ್ತೊಂದ್ ದಿನ ಹಚ್ಚಿದ್ರು ಮತ್ತೆ ಮರ್ ದಿನ ಬಿಟ್ಟ ಮತ್ತೆ ಒಂದ್ ದಿನ ಹಚ್ಚಮ್ಮ ಅಂತ ಇದ್ರ ಮತ್ತತ್ ಯಾವತ್ತ ಒ್ ದ್ಸ ಣ ಬರೀ ನಾವ್ ಇರೋದ ಮೂರೇ ದಿನ ಮೂರ ದಿನ ಅಣ್ಣ ಸೋಮವಾರ ಒಂದ ದಿನ ಮಂ್ವಾರ ಒಂದ ದಿನ ಬ ಅವರ್ ಒಂದಿನ
ಹ್ಮ್
ಬುಧವಾರ ಒಂದ್ ದಿನ ಆಮೇಲೆ ಗುರುವಾರ ದಿನ ಸಾಯಂಕಾಲ ಡಿಸಚಾರ್ಜ್ ಮಾಡರ ಅಣ್ಣ ಹಂಗಾದ್ರೆ ಎಷ್ಟು ದಿನ ಚಾರ್ಜ್ ತೊಗಬೇಕಡ್ ಒಂದಿನಕ್ಕೆ ಬೆಡ್ ಚಾರ್ಜ್ ಆ ಎಷ್ಟು ಮೂರ್ ಸಾವಿರದ ಎಂಟನೂರು ಐದ ರೂಪಾಯಿ ಅಂತ
ಹಬ
ಹ ಎಷ್ಟ ದಿಂದ ತಗಬೇಕ ಅಡ ಓಲ ಅಂದ್ರ ಹ ಈಗ ಮೂರ್ ಿಂದ ತಗೊಂಡು ಅವ್ ನಾಲ್ಕನೇ ದಿಂದ ಆಫ್ ತಗೋಬೇಕಿಲ್ಲ ನ
ಹ್ಮ್ ಮತ್ತ್ ದೊಳ ಹೋಗಿರ್ತ ಮಾತ್ರಲ್ಲ
ಹ್ಮ ಟೋಟಲ್ ಹದನೈದು ಸಾವಿರ ರೂಪಾಯಿ ತಗೊಂಡ್ರಪ್ಪ ಅಣ್ಣ ನಾವ್ ನಿವತ್ ನೈಟ್ ಏ ಇರಲ್ಲಾ ನಾವವು ಓ್ತಿೀವಲ್ಲ ಅಂದ್ರ ಅದಲ್ಲಿ ಎರೇ ಬಿಟ್ಟ ್ರಿ ತೊಗೋಬೇಕ್ರಿ ಅಷ್ಟ ಅಂತಂದಿ ಸಣ್ಣ ಕೌಂಟ್ರದಾಗ ಕೂಡತ ಸಿಕ್ತವ ಅಂತ ನನಗೆ
ಹ್ಮ್ ಆ ಮೋಹನ್ ರೆಡ್ಡಿ ಅಣ್ಣ ಅಂತಲ್ಲಕ್ಕವಾ ಅದಾನ ಏನ ಅಲ್ಲಿ
ಆ ಅಣ್ಣನ್ ಮ್ಯಾರೇಜ್ ಆಗದ ಈಗ ಇಲ್ಲತ್ತ ಇನ್ನೊಬ್ತ್ ಮಲ್ಲ ಅಣ್ಣ ಅಂತ ಒಬ್ಬತ್ ಬರ್ತ ನೋಡು
ಹ್ಮ್
ಆ ತ ಅಣ್ಣ ಇದ್ದ ಅದಗ್ ನಾನ
ಮಲ್ ಅಣ್ಣನ ಇಲ್ಲೇ ವರ್ಕ್ ಮಾಡಿವ ನಾನ ಕ ಅವನು ಮಲ್
ಇಲ್ಲ ಮೋಹನ್ ರೆಡ್ಡಿ ಅಣ್ಣ ಅನ್ನ ಒಬ್ಬತ್ತ ವರ್ಕ್ ಮಾಡೇನ ಅದ್ರ ಜೊತೆ ಮಲೋಣ್ಣ ಅಂತ ಇರ್ತಾನ ಅಲ್ಲಿ ಏ ಪೇೇಶಂಟೇ ಇಲ್ಲ ನಾು ಒಣ ಹೊಡತಿರ್ತ ಅದೇ
ಸುಕುಮಾರ್ ಡಾಕ್ಟರ್ ಪೇಸೆಂಟ್ ಎಲ್ಲ ನೇಕಿಗೆ
ಏ ಪಸಂಡೇರ ನಡ ಕಾಾಲ ನೀರ್ತ ಹ ಡಾಕ್ಟರ್ ಸರ್ ಬರದು ಅದೇ ಒಂದ್ ಎರಡಕ್ಕೂ ಮೂರಕ್ಕೂ ಬರ್ತಾರ
ಅವಾಗ ಗೌರ್ಮೆಂಟ್ ಡ್ಯೂಟಿ ಆದ ಕಖಾಲಿ ಮುಗಸ ಬರಕಲ್ಲ
ಹ್ಮ್ ಹ್ಮ್
ಹ್ಮ್ ತಂಗಿ ಹೇಳಳ್ ಬರ್ತನಾವ ಅಂದ್ರ ಹಾಸ್ಪಿಟ್ಲ್ ದೊಡ್ಡದ ಅನಕ್ ನೋಡಕ್ ಚಂದ
ಹ್ಮ ಹಾಸ್ಪಿಟ್ಲ್ ದೊಡ್ಡದು ಚಂದ ಸ್ಪೆಷಲಿಸ್ಟ್ ಅದ ಎಲ್ಲಾ ಅದ ಬಟ್ ಅಂದ್ರ ಹಾ ಉಂಂತು ಪಗಾರ್ ಕೊಟ್ಟಂಗ ನೋಡ ಅವ ಎಲ್ಲ ಇದ್ದರಿ ಅಂದ್ರ ಅಲ್ಲಿ
ಹ್ಮ್
ಆ ಡಾಕ್ಟರ್ ಎಲ್ಲ ಅಂದ್ರೆ ಪೇಶೆಂಟ್ಗಳು ಹೆಂಗ್ ಬರ್ತಾವೇಡ
ಹೌದೌದ
ಅವ್ ಅಡ್ಮಿಟ್ ಇದ್ರ ನೋಡ್ಕೋಬೇಕಕ್ ಆಮೇಲೆ ಅಡ್ಮಿಟ್ನು ಬಾಳ ಇರಲ್ಲ ಅಣ್ಣ ಅಲ್ಲಿ ಬರೀ ಇಷ್ಟು ಗಡ್ ಚೆಕ್ ಮಾಡ್ರ ಯಾರಾರ್ ಇರ್ತಾರ ಇಂತ ನಮ್ಮ್ಂತ ಹಳ್ಳಿಗಳ ಅುವ ಇರ್ಬೇಕಕ್ ನೋಡಪ್ಪಾ
ಹ್ಮ್
ಹ್ಮ್ ಅದಕ್ಕೆ ಹಳ್ಳಿಗಳಿಗೆ ಬಂದ ಇಂ ಪರಿ ಗಳಕ್ಸರ್ತಾರ ಅವ್ರು
ಹೌದೌದ ಅಕಿ ಇಲ್ಲಿ ಬಾಳ ಬರ್ತ ಈ ಕಡೆ ಬರ್ತಾರ ಇವ ಇಲ್ಲಿ ಈಗ ಹೊಸ್ತಾಗಿ ಮೇಡಮ್ ಬರ್ತಾರ ನೋಡಕ ಇ ಶಾಂಕರಗಡ ಸ ಒಂದ್ ಲಿಸ್ಟ್ ಮಾಡಿರ್ತಾನ ಒಂದಂದು ಆಾರದಾಗ ಒಂದ ಹದ್ೈ ದನ್ದಾಗ ತನ್ನ ಬಳಿ ಆರಾಮ್ ಇಿಲ್ಲ ಅಂದ್ರ ಇಲ್ಲಿ ನಮ್ಮ ಬಿ ಗುಲ್ಬುರ್ಗ ಸ್ಪೆಷಲಿಸ್ಟ್ ಬರ್ದ ಅಂತೇಳಿ ನಂಬರು ಎಷ್ಟ ರೂಪಾಯಿಡ್ತಾನಾ ಐವತ್ತು ಅಬ್ದುಲ್ ನಗಂ ಬುದ ನಾವು ಎಲ್ಲಸ್ು ನಂಬರ್ ಹೆಚ್ಚಿ ಕರ್ಸ್ಬೇಕಕ್ ನೋಡ್ ನೀನು ಯಾವ್ ಬರಲ್ಲ ಒಂದ್ ಕಡೆ ಲಿಸ್ಟ ಮಾಡು ಬಂದರು ಒಂದ್ ಕಡೆ ಲಿಸ್ಟ್ ಮಾಡು
ಹ್ಮ್ ಇಬ ನಮಗನ ಶುಕರ್ ಸರ್ ಪೇಶಷೆಂಟ್ ಗಳು ಹೆಚ್ಚಿ ಹೆಚ್ಚು ಹೆಚ್ಚು ಸಾಕತ್ ಅದ್ರಾಗ ಆ ಅಪ್ಪನ ಕರೆಕ್ಟ್ ಟೈಮಿಂಗ್ ಬಂದ್ಬಿಡತ್ತೆ ಎರಡ್ ಅಂದಲೆ ಮೂರು ಲಾಕ್ ಮಾಡತ್ತ ಆ ಪೇಶಷೆಂಟ್ ಗಳು ಒಂದ ಹಂಗೆ ಒಂದ ಹನ್ನಡಿಕೆ ಕರ್ಸ್ಬೇಕು ಅವ್ರು ಆ ಪಳ್ಳಿಯಿಂದ ಬರ್ತಿರ್ತಾರ
ಹ್ಮ್
ಅದ ನೋಡ ಜಲ್ಲಿ ಜಲ್ಲಿ ನೋಡ್ತಾನೆ ಇ ಲೇಟ್ ನೋಡ್ತಾನ
ಹೌದೌದ್ತ
ನೋಡಪ್ಪ ಹಾಗೆ ಒಂದು್ ಬೇಬಿ ಮುಟ್ಟಬೇಕಂದ್ರ ಸರ್ಲಿ್ಕೆಂದೆ ಮುಟ್ಟಬೇಕು ಒಂದ ಸರ್ಲಿಮಾಕಂತ ಮುಂಟು ಬಬೇಕು
ಹೌದೌದ ಅಕ್ಕ ಬಾಳ್ ಇದ ಅದಕ್ಕ
ಹ್ಮ್ ಯಾಕ್ ಸಲಿಂಗತ ನೋಡ್ಬೇಕಕ್ ಮುಟ್ಟಿ ಮುಟ್ಟಿ
ಹ್ಮ್
್ಮ ಒಂದ್ ಕಯ ಫೋನ್ ಹಡಿದ್ರೆಂದ್ೈಯ ಎಷ್ಟು ಅರ್ಲಿಿಲ್ಲ ಯಾಕಂದ ಬೇಬಿ ಬ್ಯಾತ್ ನೋಡಕ
ಹ್ಮ್
ಹ್ಮ ್ಯಾಕ್ ಸೋದನ್ಗಾದ್ರೆ ಮತ್ತೆ ಮುಂಜೆಾನ ಸರ್ಗಳು ಬೈತಾರೆ ಅಣಸ್
ಹ್ಮ್
ಹನು
ಮತ್ತನಕ್ಕ ಸಮಾಚಾರ ಏನು
ಏನಿಲ್ಲಪ್ಪ
ನಿಮ್ದ ಮದ್ ಆೋಗಕ್ಕ ಏನ ಅಲ್ಲಾ ಮದಿಗಿದಿ ಹೇಳ್ರಕ್ಕ ಕ್ಕ ಮತ್ ತಂಗಿ ಹೋಗಬ ಬಿಟ್ರಿಂತೀನಿ
ಬರ್ತಿವಿ ಹೇಳ್ತಿಿದವಿ ತಗೊಂಡೋ ಬರ್
ಹ್ಮ್ ಸರ್ ತು ಕಂದ ಕಾಲ್ ಮಾಡ್ತನ
ಹಾ